ಹಲೋ ನು ಮಾತಾಡಕ್ಕೆ ಶಫಲಾಕ್ಕೆ ಸ್ವಯ ಹ ಚೆಟ್ಟಿಡತ ನಂಗೆ ಮಾತಾಡಕ್ಕೆ ಇಷ್ಟ ಆಗಲ್ಲ ಗತ್ಪನ್ನ ಇಲ್ಲಿ ಇಟ್ಟ ಬಿಡು ಸುಮ್ ಮಾತಾಡ್ಕೊ ಹೇಳಕ್ ಏನ್ ಸಂತ್ಚಾರ
ನನಗುತ್ತೆ ಅಲ್ಲಿ ಎರಡು ಜೀನ ತಿನ್ನಿಸ್ತಾನ ಅಕಿ ಬರೇ ನನ್ಗ ಹರ್ಡ್ ಎಷ್ಟು ಹರ್ಗಲ್ಲ ಹೇಳ
ಹೌದೌದು
ಹ
ಅಲ್ಟ್ ಆಗ್ತದ ಅಣ್ಣ ಸಗ್ಗಲ್ಟ ಆತದ ಏನ್ ಮಾಡೊದುದಾಗಲ್ಲಾದರುೂ ಕೆಲವೊಂದು
ಮತ್ತ ತಕ್ಕು
ಹೇಳ್ಬೇಕು ಅಣ್ಣಾ ನೀವೆ
ಹಾಗೆ ಕರೆ ಹೇಳತಿನಿ ಎದ ಕರೆ ಬಂದ್ ಹೊತ್ತಿನಿ ಪನ ಫ್ರೆಂಡ್ ಹೊಲಸ್ತವ ಹಾ ನಂದು ಮಟ್ಟಿಗೆ ಹತ್ತಿರ ಇರೋದೇ ಮಾಡಿದ್ದಿ ಹದಿ್ಮೂರು ಹದಿಮೂರೊಳಗೆ ಎಂಟ ಹೋಗ್ಯವ ಐದ ಕರೆಕ್ಟ್ ಅದ
ಹ್ಮ ಹದಿಮೂರು ಮಾಡಿಧಿ
ಹ್ಮ್
ಹ ನಾಕರಾವಂಗಾ ಐದರಂಗ ಹ
ಹನ್ತ ಬಸ್ ಆಕ
ನಾನು ಹಂಗ ನಾನು ನಿನ್ನ ಹೆಂಗೆ ಆಫ್ ಆಗಿತ್ತಲ್ಲೇ ಫೋನ್ ನನಗೆ ಗೊತ್ತಿಲ್ಲ ಫೋನ್ ಕೊಟ್ಟಿಲ್ಲಂತಗೊಂಡ ನನ್ ಹಲೋ ಹೇಳ್ಬೇಕ್ರಿ ಹೇಳ
ಯಾ ಕ್ರೀ ಆಕಾಶ
ಏನ್ ಮಾಡ್ತರಿ ಮ
ನನಗ್ ಹರ್ಕತಿಲ್ಲ ನನ್ಗ್ ನಾ ಹಚ್ಚಿರಿಕತೆ ನಾನ್ ಚಪ್ಪ ಸ್ವಲ್ ತೊಂಡು ನಾವು ಹೊಡ್ಕೊಬೇಕು
ಅರ್ಲಿ ಬಿಡೋಣ ಒಂದ್ ಕಲ್ಗಲ್ಲ ಆಗ್ತ
ಒಂದ್ ಕಾಲ್ ಅಂದ್ರೆ ಓಕೆಲ್ಲ ಎಂಟ ಕಾಲ್ ಹೋಗಸಿಟ್ಟ ನಾನು ನಗ್ತನ್ ಮತ್ತ ಹೀ ಹೇ ಹೈ ನಾಚಕೀರ ಆದೇನ ಇಲ್ಲ ತಿನ್ನ ಇ ನನ್ ಗೊತ್ತಿಲ್ಲ ಹತ್ ಕಾಲ್ ನನ್ ಜೊತೆ ಆಕೆ ಅನ್ ಜೊತೆ ಮಾತಾಡ್ಡಿ ನೀ ಒಟ್ಟಿ ಇಟ್ಟು
ಮತಾಡ್
ಅಪ್ಪ ಇಷ್ಟಾ ಯಾಕ್ ಹೊಲಸ ನೋಡದು ನಿನ್ನು
ಬ್ಯಾಡ ಜಗಳ ಆಡಬಡರು ಅಪ್ಪಾ ಜಗಳಾಡಿದೆ ಜಗ್ ಬರ್ತಾವ ನೋಡ್ರ ರೊಕ್ಕಾ ನೀ ನಾನ್ ಫೋನ ಮಾತಾಡಿದ್ದಿ ಜಗಳಾಡಿದಿದ್ದು ಅವತ್ತು ಒಂದೇ ಕಾಲ ನಡ ಹೆಂಗ ಮಾತು
ಹೋಲಕ್ ಬಳಲ್ಲ ಪಕ್ಕ ಬಂದ್ರ ಬರ್ಲಿ ಬಿಟ್ರ ಬೀಡಿ
ಹ್ಮ ಹ್ಮ
ಹಸಾನೆ ಹೋಗೋದು ನನ್ನ ಬಿತ್ರ
ಹಬಳ್ಳ ಎತ್ ಮಾಡಿ
ಬಾಳ್ ಒಳ್ಳೇದ ಅಂತಲ್ಲ ನಮ್ಮ ಕಡೆನ್ ತಪ್ಪಿದ್ರರು ನಾ ಒಪ್ಗೋತೀನಪ್ಪಾ ನಾನ್ ಬೇಕ್ ಮಾಡೇ ಇಲ್ಲ
ಮತ್ತು
ಮತ್ತೆ ಏನಿಲ್ಲ
ಮತ್ತ ಯಾರೇನಂದು ಲಕ್ಷ್ಮೀ ಏನಂತಾಳ ಅವರು ಕೂಡ ಅದ್ರ ಚಂದ ಹೊರಗೆ ಕಿಡಕಿಯ ನೆಟ್ವರ್ಕ್ ಇದ್ದಲ್ಲಿ ಮಾತಾಡು ನಮ್ಗಾದ್ರೆ ಇಲ್ಲೇ ರೂಮ್ನಾಗ್ ಹರ್ಚನ್ನು ಭದ್ರವಾದ್ ಮಾಡಸು ಅದೆ ಎಲ್ಲ ನೀನ್ ಇಂಟೆನ್ಷನ್ ಅದೇ ಬ್ಯಾರದವರ್ ಹುಡ್ಗರ್ ಹಚ್ಚಿದ್ರ ಹೊರರ್ಗ ಕಿಕ ಆಂಗ ನಿಂತತ್ ಮಾತಾಡು ನೆಟ್ವರ್ಕ್ ಚಂದ ಬರ್ತದ ನಾವ್ಂಚಿದ್ರ ರೂಮ್ ಮಾತಾಡು ನೆಟ್ವರ್ಕ್ ಬರ್ದೇ ಇರ ಬರ್ದಗ ಜೀರೋ ಬರ್ತವಾ ಇರ್ಲಿರಿ ಈ ಸರ್ ಗೊತ್ತದೆ ಎಲ್ಲ
ಎರಡು ನಿಮ್ ಫೈವ್ ಜಿ ಫೈವ್ ಜಿ ಬರ್ತತ್ ನಮ್ದು ದಬ್ಮ್ಮ ಫೋನ್
ಇರ್ಲಿ ರಿ ಇರ್ಲಿ ಇರ್ಲಿ
ನೀವು ಆತಾಡು ಮಾತಾಡು ಅಜ್ಜರು ಏನನ್ ತಗಿಯೋ
ಏನಲ್ಲತ್ತವ್
ಹಲೋ
ನೀನೆ ಹೇಳು
ಹೇಳ ಏನ್ ಮಾಡಿದ್ರೆ ಸೆಫಿನ ತೊಳಗ ಹೋಗಿ ಚಂದ ಬೈಂದ್ರೆ
ಹ್ಮ್ ತಂದೆ ಹ್ಮ ಹೌದ ಅಮ್ಮವರ್ ಬಂದಿತ ಬೆಟ್ಟೆ ಅಭಿಷೇಕ್ ಅವ್ರ ಎಲ್ಲರ ಅಲ್ಲೇ ಇದ್ದವ್
ಯಾರಿದ್ರು ಸಟ್ರ
ಅಭಿಷೇಕ್
ಅಭಿಷೇಕ್
ಗಿರೀಶ್
ನಿನ್ ಜೋರ್ ಅದಪ್ಪ ಹೊಸ ಗಾಡಿನ ಕೊಡತ ನಿಂಕ
ಹ್ಮ್ ಹೊಸ ಗಾಡಿ ಕೊಡತ್ತ ನನ್ಗ ನಿನಗೂ ಕೊಡ್ತಿನ್ ತಕೊ
ನಂಗ ನೀ ಇದ್ ಕೊಡ್ತಪ್ಪ
ಹ್ಮ್ ನಾನು ಅಂತ ಮನುಷ್ಯ ಅಲ್ಲ ತಗೊ ಒಬ್ಬ ಒಬ್ಬನೆ ಯೂಸ್ ಮಾಡಕ್
ಬಾತ್ ನಗರ ನೋಡ ನಗೈತ ಪ್ಯಾರು
ಸ್ಟಾರ್ಟ್ ಮಾಡಿದ ವ ಇವೇ ಬೇಡ ನ ನಮ್ಮ ಹುಡುಗ್ರಲ್ಲಿಟ್ರ ಇವೇ ಹೆಚ್ಚಿಿಗೆ ಅದೇಏನ್ ಮಾಡ
ಹಾ ಇೇ ಹೆಚ್ಚಗಾವ ನ ಹೆಮ ಹೆಚ್ಚ ಬರ್ತು ಮತ್ತೆ ಶೆಫಿ ಏನ್ ಕೊಡ್ಸರ
ದಿನಾಕ ಒಂದು್ ಪಂಜತ್ ತಡಕ್
ಚಿಂದ್ಯಾನ ಬಂದ್ಯನ ಮಗ ಈ ಕಡೆ ಏನ್ ಎಲ್ಲ ತರದು
ತಳಗ ಏನ್ ರೊಕ್ಕೊಯ್ದ ತರ್ತಿದ್ದಾನ ನಂಂಗಗೆ ಹೋಗಿನಿ ಹನು ಗುರು ಗುರುಕಷ ಕುುರುಕಡ್ತ ಬಂದೆ ನಾನು ಅ ಗಜಾ ಹ್ಮ್ ಅ ನಿನ್ನ ಫ್ರೆಂಡ ಅಪ್ಪಾ
ನನ್ ಫ್ರೆಂಡ್ಾ ನೀಮ ಅಣ್ಣೋನ
ನನಗೇನ ಆಾಗದ ಅನ್ನೋದು ಗೊತ್ತಿಿಲ್ಲದೇನ ಫ್ರೆಂಡಾತನ್ನಲ್ಲ ನಿಂದು ನೀ ಕೇಳಕಲ್ಲ ನಿನಗ ನಂತ ಅದೇ ನಂದೇ ಕೇಳ್ಬೇಕು
ಜೋರಾ ತ ಅಾನತ್ತಂಬ ರೂಪ
ಹೌಚಲ್ಲ
ಅಬ ಒಂತ ರಾಕ ವ ಒ ತಳತ
ಹ್ಮ್
ನೀನ್ಿದ್ರಾರ ಮಜಾ ಮಾಡಕ
ೌ ಹಗೆ ಸತ ಹಂಗೆನು ಸುತ್ತ ಪಪಾ ಮಜಾ ಆ ಇಲ್ಲ
ಹಾ
ಹ್ಮ್
ಹಾ ಅಲ ನೋಡ್ತಾಳ ಅಷ್ಟ ನಿಮಷಗ ಅದ
ಕೊಡ ಪಾರ್ ಕೊಡು ಒಟ್ಟಿ ನೋಸತ್ ಬತ್ ಪಾರ್
ಹಾ ಆರು ನಿಮಿಷ ನಾನ್ ಆಕಾಂಕ್ಷೆ ಮಾತಾಡ್
ಏನ್ ಮಾತಾಡದು ಅಕ್ಯಾ ಏನ್ ಇಡು ಈ ರಕ್ಕಾನ ಇ ಬುರಲ್ಲ ನಕ
ಬರ್ತಾ ಬರ್ತಾ ಹೊಲಿ ಬತ ಅಕ್ಕಬರ್ಲ ದರಿಗತ ಎ ಕೊಡ್ತಾನ
ಹ
ಇಲ್ಲ ನೀವ್ ಹೇಳ್ಬೇಕು
ಬಾಲ್ಲಿ
ಮ ಆತಾರೆ
ನೋಡುಬೇಡ ಕೇಳಬೇಡ ಮಾತನಾಡಬೇಡ
ಚಿಹ್ನೆನ್ ಮಾಡ್ತೀವಿ ಅಜೆ ಮಾಡಿ ಅದು ಒಟ್ಟು ಇನ್ನೇನಾರ ಕೆಲ್ಸ ಹ ಮದ್ಯಾೆ ನಿಮ್ ದೋಸ್ತ್ ಹಚ್ಚಿದ್ದ ಲಕ್ಷ್ಮಣ್ ರೆಡ್ಡಿ
ಹ್ಮ್ ಅಚ್ಚಿತ ದೋಸ್ತ ಅಲ್ಲಾರ
ನಮ ನಾರ್ಮಲ್ ನೀವು ಆದ್ರ ಜಾಂತ
ನ ಎಲ್ಲ ಫೋನ್ ಹಾಕ್ಸ್ಬಬೇಕದೆಾಗರಣ ಅಕ್ಷಿ
ಅವನಿಗೆ ಅಂದ್ರ ಇನ್ ಮ್ಯಾಲ ಬೆನ್ನು ಹಿಂಗ ಕೂಡಾಕ್ ಬರ್ಲ ಅವನಿಗೆ ಜ್ಯೋತಿ ಮ್ಯಾಗಲೆ ಬೆಲ್ಟ್ ಹಾಕೇಬಬೇಕ ಅವ
ಅದ್ದಕ್ಕೆ ನಿಂತ ಕತೆೆ ಅದಕ್ಕ ನಿಂತ ಆಕತೆಗಳೆ ಕೊನೆಯವರಿಗೂ ಮನಸ್ಸನ್ನು ಅತಿ ಹೆಚ್ಚು
ಹ್ಮ್
ನೆನಪ ಉಳಿ ಇರ್ತದೆ
ಏನಾಯಿತು ಉರಿಯೋತವ ಯಾಕ
ನಿಜ ಅಲ್ಲ ನಾವು ತುಂಬಾ ಪ್ರೀತಿಸಿದ ವ್ಯಕ್ತಿ ಸ್ವಲ್ಪ ದೂರ ಆದ್ರೂ ಸಾ
ನಾನು ಹಂಗೆ ಮುಕೋತಿದ್ದೆ ಫಸ್ಟ್ ಇದದೆಲ್ಲ ಒಳಗಿಂದ ಅಂದ್ರೆ ಓಪನ್ ಆಗ ಒಳಗಗೆ ಸ್ಕಿನ್ ಇರಲ್ ಒಳಗ ಚರ್ಮ ಮಾಂಸ ರೆಡ್ ಕಲರ್ ಬಂದಿತ್ತು ನಂಗ ಒಂದು ಫುಲ್ ಹೊರಗ ಹೊರಗೆಲ್ಲ ಕಾಣ್ತಿತಿಂಗ ಆದ್ರೀಂಗ
ಏನ ಏನಾಗದ ಅದಕ್ಕಿನ ಅಂತೆ ನಮ್ ಎಷ್ಟು ಕೆಂಪು ಹಿಂಗ ಕೆಂಪು ಆಗ್ತದ ಅವೆ
ಅದು ಹಿ ಕೂತ ಕೂತ್ ಒಟ್ಟಿಂಗ ಹಿಂಗ ಉ ಹ ಉರಿಯದು ಬೇರೆ ಮ ಹೆಜ್ಜೆಡ ಬೇರೆ ಬ ಸರ್ ಸರ್ ಆಗಲ್ ಮತ್ತೆ ಯಾರಲ್ಲ ಹ ನಿಂದು ವೆಜ ಅದ
ಅಣ ಹಣ್ಣ ಈ ಹಡುಗ ನೋಡ ಫಾರ್ಮಸಿಸ್ಟ್ ಆಗಿ ಬಟ್ಟಿ ಬೇನ ಅದ ಅಂದ ಸಂಂಗ ಹೇಳತ ನಂಗ ಮಕ್ಕ ಹೊಡ್ದಗ್ ಮಕ್ಕ ಒಡ್ದ ಅಂತ ಹೇಳಿ ಪಾಪ ಒಬ್ರಿಗೆ ಉಚ್ಚಯ ಮತ್ತೆ ಡಗ್ಗಿನ ನಡಿಗ್ಯಾರ ಅಂದ್ರೆ ಏನ್ನ್ಲ ಹೌದಾ ಹೌದ ಅಂತ ಸುಾ ಅ
ಹೌದೌದ ಅನ್ ಸುಮ್ಮನೆ ಅಲ್ಲಕ್ಕ ಅವನಿ ನೀ ನನಗಂತ ಮನಸ್ಸು ಅಂತ ನೀಗೆ ಅಲ್ಲ
ಹೇಳಿದ್ರೆ ಅಂತಿದ್ದೇನೆ ನಮಗೆ
ಇಲ್ ಕೇಳ
ಒಟ್ಟೆವದ್ರ ಹಂಗೆ ಆಗಕತಿವ ಮೇಾಲ ಅ ಬಗ ಏನಣ ನಾ ಇಂಟರ್ನಲ್ ಕಿದ್ದೆ ಕೇತ್ ನೀ ಓದ್ತೇನೆ ಕೇಳ ನಿಜ ಅಲ್ಲ ನಾವು
ಪ ಏ ಎಲ್ಲಿ ನೋಡಿ ಹಓದಾಯ್ತಿಲ ಇಷ್ಟ ಓದು ಮತ್ತೆ ಆಯ್ತ ಮತ್ತೆ ನಡದದ್ರಿ ಆಕಾಶ್
ಇನು ಒನ್ ನಿಮಿಷ ರಿ
ನ ಒತ್ತು ಮೂವತ್ ನಿಮ ಬಿಡ್ಲಿ ಇವತ್ತ ನಿನ್ಸ ಬಿಡ್ಲಿ ಆಕಾಶ್
ಯಾರ ಹ ಹ ಹ
ಬೆನ್ನ ಬೇನೆ ಹತ್ರಂತ ನನ್ನನು
ಹಾ
ಮುಂಜಾನ ಒಂದ್ ಮಾತ ಹೇಳಲ ಫೋನ್ ಹಚ್ಬೋದಿತ್ತು ಬೇ ಬೇ ಅಂತ ಊರಿಗೆ
ಹ ಬೇಕು ಇವರು ಬೇಡ ಮತ್ತೆ ಹ
ಮ್ಯಾಟ್ರ ಆಯತಾ
ಏನ್ ಅರ್ಥಕ ಆಗಲ್ಲ ನೀವ್ ಹಓದಿದ್ದು ಪೂರಾ
ನೇ ಲೈಫ್ ಅಲ್ಲಿ ಅವರೇ ಬೇಕು ಅವರೇ ಬೇಕು ಅನ್ನೋಕಿಂತ ಲೈಫ್ ನಿಮ ನಿಮ್ಗೆ ಯಾರು ಬೇಕು ಅಂತ ಮ್ಯಾಟರ್ ಆಗತ್ತ
ನಾ ಪ್ರೀತಿಸಿದ ಅಂತ
ರ ಹ್ಮ್ ಆಯ್ತು ಇಡು
ಅಂತೇ ನಡ್ದದ ಇನ್ನುೊ ಅಂತೆ ಅನ್ಸಕತದೆ ಸತ್ಯ ಸತ್ಯಂ ಮತ್ತೆ ಆಕಾಶ ಆಮೇಲೆ ಅಸ್ತತ್ ಸಿಗಮ್ ಆಮೇಲ ಆಯ್ತೆ ಮಾಡಂತ